ಹಾ ಕೇಳ್ದ
ಅಲ್ಲಕ್ಕ ಮಾತಾಡ್ಲ ಮಾತಾಡ್ಲೇಬೇಕಾ ಇವಾಗ ಇದ ಅಕ್ಕ ನಂದಂದು ಇನ್ಸೂರೆನ್ಸ್ ಇದ್ದಿಲ್ಲ ಅದ್ಸಕಕ್ಗ್ತತಿ ಿ ನೋಡಂಗ ಅಂತಿಗೆ ಅಡು ಪಿ ಎಂ ಜೆಜವ ಪಿ ಎಂ ಇಲ್ಲ ಅಮೌಂಟ್ ಕಟ್ಟಾಗಿಲ್ಲ ಇವಾಗ ನಿನ್ನೆ ಪಾಸ್ಬುಕ್ ಕೇಳಕ್ ಹೋಗಿದ್ದೆ ತಡಮ ಲೇಟ್ ಆಗತ್ತ ಅಂತಂದ್ರೆ ಗಲ ಗಲಟ ಇತ್ತ ಅದಕ್ಕೆ ಇವತ್ತು ಹೋಗ್ತೀನಿ ಪಾಸ್ಬುಕ್ ನ ಮುಗತಿ
ಇಲ್ಲೇ ಇದ್ದಿಲ್ಲ ನಿಂದ
ಕೊಡ್ಬೇಕು ಅವ್ರಗ
ಹೌದಾ ಪಾಸ್ ಬುಕ್ ಇರ್ಲಿಲ್ಲ ಅಂದ್ರೂನು ಅಕೌಂಟ್ ನಂಬರ್ ಹಿಂಗ ಕಟ್ಟ ಕಟ್ ಆದ್ರ ಅಂತ ಹೇಳಿ ಕಟ್ ಮಾಡಿಸಿಲ್ಲ ನೀನು
ಹೇಳೇನ ಜನಪಣ್ಣು ಎರಡು ದಿನ ಬಿಟ್ಟು ಕಟ್ ಆಗುತ್ತ ಅಮ್ಮ ನಿನ್ನ ಅಕೌಂಟ್ಗೆ
ಹ್ಮ್ ಹ್ಮ್ ನೋಡು ಮಾರ್ಚ್ ಯಾಕಂದ್ರ ಅದ ಇಷ್ಟರೋಳಗೆ ಆಗಬೇಕಾಗಿತ್ತು ಮೂವತ್ತರ ಒಳಗೆ ಆಗ್ಬಬೇಕ ಅದ ಕಟ್ಟ
ಹ್ಮ್ ಇಲ್ಲಕ್ಕ ನಾನು ಇನ್ಸೂರೆನ್ಸ್ ಐತ ಅನ್ಕೊಂಡ್ಬಿಟ್ಟಿದ ನಾನ ಚೆಕ್ ಮಾಡಿಸಿದ್ದೆ ನಾನು ನೋಡ್ದ ಕ್ಣ ಇನ್ಸೂರೆನ್ಸ್ ಐತ ಅನ್ಕೊಂಡಿದ್ದೆ ಚೆನ್ನಪ್ಪ ಅಣ್ಣನ ಕೇಳ್ದ ಇಲ್ಲಮ್ಮ ಅಂತಂದ ಚೆಕ್ ಮಾಡಿದ ಇಲ್ಲ ಅಂತಂದ ಮತ್ತೆ ಅದಿಕ್ಕೆ ಹೊಸದ್ ಮಾಡ್ಸಬ ಇ ಹೊಸದ ಮಾಡಸ ಹೊಸ ಪಾಸ್ ಬುಕ್ ಬೇಕ ಅಂದ ಮಾಡ ಬಿಡ್ರಿ ಮಾಡ್ಸಿ ಬಂದಿನಿಕ್ಕ ಈ ಪಾಸ್ಬುಕ್ ತಗೊಂಡು ಎಂಟ್ರಿ ಮಾಡ್ಸ್ರ ಗೊತ್ತಾಗ್ತೈತಿ ಕಟ್ ಆಗ್ತೈತಿ ಇಲ್ಲ ಅಂತ
ಮಾಡು ಇದು ಮಾಡ್ಸು ಕಟ್ ಮಾಡ್ಸ ಅಂತೇಳು ಫೋನ್ ಮ ಇವತ್ತು ಹೋಗು
ಹ್ಮ ಮೂರ್ ದಿನ ಟ್ರೈನಿಂಗ್ ಐತಿ ಅಕ್ಕ ಎಂಟು ಒಂಬತ್ತು ಹತ್ತು ನಮ್ಮ ಟ್ರೈನಿಂಗ್ ಐತಿ
ಎಂಟು ಹಾ ಹಾ ಸರಿ
ಕೊಪ್ಪಳಕ್ಕ ಹಾಕೀರ ಕೊಪ್ಪಳಕ ಹೋಗ್ತೀವಿ ಅಕ್ಕ ಇಲ್ಲಾ ಇಲ್ಲೇ ಗಂಗಾವತಿ ಅಂದ್ರ ಗಂಗಾವತಿಗ ಹೋಗ್ತಿವೇನ ಆ ಕರ್ನಾಟಕದಾಗ ಮೊದಲಷ್ಟ ಚಂದ ಆಗೆತಿ ಅಂತ ಕೊಪ್ಪಳ ಡ್ಟ್ರಿಕ್ ನಮ್ದ ಕನಗಿರಿ ನಮ್ದು ಅದಕ್ಕೆ ಟ್ರೈನಿಂಗ್ ಕೊಡಾಕ ಕುಂತರ್ ಫಸ್ಟ್ ನಮ್ಮಿಂದ ಸ್ಟಾರ್ಟ್ ಮಾಡಿ ಆಮೇಲ ಎಲ್ಲರಿಗೆ ವರ್ಕ್ ಸ್ಟಾರ್ಟ ಮಾಡ್ತಾರಂತೆ
ಹ್ಮ್ ಹ್ಮ್ ಸರಿ ಆಯ್ತು ಇಡ್ಲಾ ತಡಿ ನಾನ ನೀನ ಕಟ್ ಮಾಡೋದು ರೆಡ್ ಬಟನ್ ಇರ್ತಲ್ಲ ಅದ್ ಕಟ್ ಮಾಡಿ ಎಂಡ ಕಾಲ್ ಅಂತ ಬರುತ್ತ ಅದರ ಮ್ಯಾಲ ಕ್ಲಿಕ್ ಮಾಡ ಆಮೇಲೇ ಹೇಳತನ ಫೋನ್ ಮಾಡ್ತನ